ಹ ಯಾಕೋ ಏನು ತಾಂತ್ರಿಕ ದೋಷದಿಂದ ಸ್ವಲ್ಪ ಸಮಸ್ಯೆ ಆಯ್ತು ಅದು ಲ್ಯಾಪ್ಟಾಪ್ ಅನ್ನ ಮಾಡಿಸ್ತಾ ಇದ್ದೀನಿ ಆಮೇಲೆ ಇದು ಏನಾಗ್ತಾ ಇದೆ ಅಂದ್ ದ್ರೆ ಐದಾನೆ ತಲೆಮಾರಿ ಐದನೇ ತಲೆಮಾರಿನಲ್ಲಿ ವಿಜ್ಞಾನ ತಂತ್ರಜ್ಞಾನದ ಬಗ್ಗೆ ಸಾಕಷ್ಟು ಅಪ್ಡೇಟ್ ಇದೆ ಅದನ್ನ ಸದುಪಯೋಗ ಪಡಿಸಕೊಳ್ಬೇಕು ನಾವು ಏನಪ್ಪಾ ಅಂತಂದ್ರೆ ಯಾವು ಕೆಲವೊಂದ್
ನಿವಾರಣೆ ಅಂತ ನಾವು ಕ್ಲಾಸಿಗೆ ಹೋಗ್ಲಿಲ್ಲ ಅಂತಂದ್ರೆ ನಾವ ಏನ್ ಮಾಡಬುದು ವಿಜ್ಞಾನ ತಂತ್ರಜ್ಞಾನಗಳ ಬಳಕ್ ಕೆ ಮಾಡಿಕೊಂಡು ದೈನಂದಿನ ಚಟುವಟಿಕೆಗಳಲ್ಲಿ ಅಧ್ಯಯನ ಮಾಡುವುದಕ್ಕೆ ಈ ಒಂದು ಲ್ಯಾಪ್ಟಾಪ್ ಅನ್ನ ನನಾವ್ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ಬಟ್ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ಬಿಟ್ಟು ನಮ್ಮದೇ ಆಗಿರ್ತಕ್ಕಂಥ ಕೆಲವೊಂದು ಅಚೀವ್ಮೆಂಟ್ ಅನ್ನ ಮಾಡುವುದಕ್ಕೆ ತುಂಬಾ ಸಹಾಯಕಾರಿಯಗಿದೆ
ಹೌದ್ರ ಹೌದ್ರಿ ಹೌದು ಅದ ಎಷ್ಟ್ ಬಿತ್ತಲ್ರಿ ಲ್ಯಾಪ್ಟಾಪ ನಮಗೊಂದ ನೋಡ್ರ ಗುಳ ಅಂತ ಇದ್ರೆ ಯಾವ್ದಾದ್ರ ಅ
ಇಲ್ಲ ಇ
ಲ್ಯಾಪ್ಟಾಪ್ ಇರೋ ನೋಡ್ ತಗೊಬೇಕಾಗಿುತ್ತೆ ನಾನ ಇಪ್ಪತ್ತೈದುಾವರ ರೂಪಾಯಿ ತಗೊಂಡೀನಿ ಇಪ್ಪತ್ತೈದು ಸಾವಿರ ತೊಗೊಂಡ್ ಬಿಟ್ಟು ಒಂದ್ ವರ್ಷ ಆಯತು ನಾನು ತಗೊಂಡ್ ಬಿಟ್ಟು ಲ್ಯಾಪ್ಟಾಪ್ ಇದು ಬಟ್ ಇವಾಗ ಸ್ವಲ್ಪ ಸಮಸ್ಯೆ ಬರ್ತಾ ಇದೆ ಇದೇ ನಾನ್ ಸೇಲ್ ಮಾಡ್ತಾ ಇದೀನಿ ಸೇಲ್ ಮಾಡ್ಬಿಟ್ಟು ಬೇರೆ ತಗಳ್ಬೇಕ ಅಂತ ಪ್ಲಾನ್ ಮಾಡೀನಿ ಹೊಸದು ಬಟ್ ನೋಡೋಣ ಯಾರಾದ್ರು ಆ ರೀತಿ ನ ಫ್ರೆಂಡ್ಸ್ ಅವ್ರು ಕೂಡ ಸೆಲ್ ಮಾಡೋರು ಇದಾರೆ ನನ್ ಅವ್ರಿಗೆೇಳ್ತನೆ ನಮ್ಮ ಸ್ಟೂಡೆಂಟ್ಗೆ ಒಂದು ಲ್ಯಾಪಟಪ್ ಬೇಕ ಅಂತ ಹೇಳಿದೇನೆ ನಿಮ್ಮ ಕಡೆ ಇದೆ ನಾವು ಅವೈೇಬಲ್ ಇದೆ ಅಂತ ಕೇಳ್ತೇನೆ ಬಟ್ ಇದೇ ಅಂತಂದಿದ್ರೆ ನಾನು ಇನ್ನು ಕಾಲ್ ಮಾಡ ಹೇಳ್ಬಿಡ್ತೇನೆ ನಿನು ಯಾವ ಒಂದು ರೇಂಜ್ ಅಲ್ಲಿ ಬೇಗ ಯಾವ ಅಮೌಂಟ್ ಅಲ್ಲಿ ಬೇಕು
ಸರ್ ಇದು ಇದು ಯಾವ್ದ ನಿಮ್ದ್ ಯಾವ ಕಂಪನಿ ಆದರಿ
ಕಂಪನಿ ಇದೇ ನಂದು
ಅಂದ್ರೆ ಇವಾಗ ಯಾವ್ ಕಂಪ್ನಿ ಬೆಟರ್ ಅಂದ್ರೆ ಪ್ರೈಸ್ ಎಲ್ಲ ಆಯ್ತು ಮತ್ತ ಅದು ಲ್ಯಾಪ್ಟಾಪ್ ಪರ್ಫಾರ್ಮೆನ್ಸ್ ಎಲ್ಲ ಆಯ್ತು ಯಾವ್ ಕಂಪ್ನಿದು
ಡೆಲ್ ಡೆಲ್ ಡೆಲ್ ಎಚ್ ಪಿ ದಲ್ಲಿ ಮತ್ತೆ ಲೇನವದಲ್ಲಿ ಬೆಸ್ಟ್ ಅಂತಂದ್ರೆ ಎಚ್ ಪಿ ಕಂಪನಿ ಯಾಕಂದ್ರೆ ಎಚ್ ಪಿ ಒಂದು ಕ್ವಾಲಿಟಿ ಮೇಂಟೈನ್ ಮಾಡ ಯಾಕಂದ್ರೆ ಯಾವುದೇ ಸಾಫ್ಟ್ವೇರ್ ಆಗ್ಲಿ ಏನೇ ಸಮಸ್ಯೆ ಕೂಡ ಬರುವುದಿಲ್ಲ ನಾನ್ ಉಜ್ ಮಾಡಿದ ಪ್ರಕಾರ ಬಟ್ ಬೇರೆದು ಕೂಡ ಇದೆ ಬಟ್ ಇದಕ್ಕೆ ಕಾಂಪಿಟೇಷನ್ ಮಾಡೋ ರೀತಿ ಇಲ್ಲ ಅದು
ಅದ ಎಷ್ಟನ ಜನ್ರೇಷನ್ ರೀ ಈಗ ಟ್ವೆಲ್ ಜಿನ ಲೇವನ್ ಜಿನ ಅಂದ್ರ ಸ್ಟೋರಜ್ ರೀ ಮತ್ತ ಲಾಗ್ ಗಿಗ್
ಹಾ ಏಟ್ ಜಿಬಿ ಏಟ್ ಜಿಬಿ ಟೂ ಫಿಫ್ಟಿ ಏನು ಸಮಸ್ಯೆ ಅಲ್ಲ ಟೋಟಲಿ ಪರ್ಫೆಕ್ಟ್ ಇದರಲ್ಲಿ ಏನು ಎರಡು ಮಾತು ಇಲ್ಲ
ಹೌದ್ರಿ
ಹ್ಮ್ ತುಂಬಾ ಚೆನ್ನಾಗಿದೆ ನೀನು ಕೂಡ ತೊಗೊಳ್ಬಹುದೋಪ ವಿಜ್ಞಾನ ತಂತ್ರಜ್ಞಾನದಲ್ಲಿ ಹಲವಾರ ವಿಷಯಗಳದವ ಲ್ಯಾಪ್ಟಾಪ್ ತಗೊಂಡ್
ಹೌದ್ರಿ ಸರ್ ಈಗ ಬಿಫೋರ್ ಈಗ ಆಲ್ರೆಡಿ ಒಂದ್ ಏಳೆಂಟು ವರ್ಷ ಆದ್ರೆ ಡಿಜಿಟಲ್ ಇಂಡಿಯಾ ಅಂತ ಮಾಡಿದಾರ ಮೇಕ್ ಇನ್ ಇಂಡಿಯಾ ಮಾಡಿದಿದ್ರು ಮತ್ತ ಈಗ ಒಂದ ಎ ಐ ಬಿಲ್ಡ್ ಮಾಡ್ಲತ್ತರೀ ಇವೆಲ್ಲ ಪೂರ ಡಿಸೆಲ್ ಆಗ್ಬಿಡುತ್ತೆ ರೀ ಕ್ಯಾಶಲೆಸ್ ಇಂಡಿಯನ್ ಆಗ ಬಿಡ್ತಿದ್ರೆ ಆಲ್ಮೋಸ್ಟ್ ಬೇಕಾಗ
ಒಂದು ಒಂದು ಸಮಾಜದಲ್ಲಿ ಏನಾಗ್ತಾ ಇದೆ ಅಯಾಣ ಅಂತ ಅಂದ್ರೆ ನಾವು ವಿಜ್ಞಾನ ತಂತ್ರಜ್ಞಾನಗಳನ್ನ ಬಳಕೆ ಮಾಡಿಕೊಳ್ಳಬೇಕು ಅತಿಯಾದ ಬಳಕೆ ಮಾಡಿಕೊಳ್ಳಬಾರದು ಯಾಕಂದ್ರೆ ಜೇಡರ ಹುಳಿವಿನಂತೆ ವಿಜ್ಞಾನ ನಾವು ಹೇಗೆ ಅದನ್ನ ಏನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡ್ತೀವಿ ಅದನ್ನ ನಮಗ ಏನಾಗುತ್ತೆ ನಮ್ಮ ಒಂದು ಜೀವನದ ಮೇಲೆ ಪರಿಣಾಮ ಬೀರುತ್ತೆ ಉದಾಹರಣೆಗೆ ಸುಂದರವಾದ ಪರಿಸರವನ್ನ ನಾಶ ಮಾಡಿ ನಾವು ಕಾರ್ಖಾನೆಗಳನ್ನ ಸ್ಥಾಪ ನೆ ಮಾಡಿದಾಗ ಕಾರ್ ಕನೆಯಿಂದ ಬರ್ತಕ್ಕಂಥ ಇಂಗಾಲದ ಡೈ ಆಕ್ಸೈಡ್ ನಮ್ಮ ಒಂದು ದೇಹದ ಮೇಲೆ ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ ಆಮೇಲೆ ಎರಡನೇದು ಶುದ್ಧವಾದ ಗಾಳಿ ಸಿಗುವುದಿಲ್ಲ ಯಾಕಂದ್ರೆ ಕರೋ ಹೌದು ಇವಾಗ ಕರೋನಾ ಮೂಮೆಂಟ್ಲ್ಲಿ ನೋಡಿದ್ರಲ್ಲ ನೀವು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ತುಂಬಾ ಸ ಸುಮ
ಸಾವಿರ ಹನ್ನೆರಡು ನೂರು ಸಿಲಿಂಡರ್ ಇದ್ದದ್ದು ಐದ್ ಸಾವಿರ ಹತ್ ಸಾವಿರ ತನ ಆ ಒಂದು ಲೆವೆಲ್ ತನ ಮುಟ್ಟಿ ಬಿಟ್ಟೈತಿರಿ
ಯಾಕಂದ್ರೆ ಮನುಷ್ಯನಿಗೆ ಆಕ್ಸಿಜನ್ ನೀರ್ ಇಲ್ಲಾಂದ್ರ ಮನುಷ್ಯ ಬದುಕೋದೇ ಇಲ್ಲ ಹೀಗಾಗಿಬಿಟ್ಟು ನಾವು ಪರಿಸರವನ್ನ ತುಂಬಾ ಕಾಳಜಿಯಿಂದ ನಾವು ಸಂರಕ್ಷಣೆ ಮಾಡಿದ್ರೆ ಪರಿಸರ ಕೂಡ ನಮ್ಮನ್ನು ಸಂರಕ್ಷಣೆ ಮಾಡುತ್ತೆ ಇಲ್ಲವಾದ್ರೆ ನಾವು ದೈನಂದಿನ ಚಟುವಟಿಕೆಗಳಲ್ಲಿ ಪರಿಸರವನ್ನು ನಾಶ ಮಾಡುವುದ ಅನಾವಶ್ಯಕವಾಗಿ ನೀರನ್ನು ಹಾಳು ಮಾಡುವುದಾಯ್ತು ವಸ್ತುಗಳನ್ನು ಅನಾವಶ್ಯಕವಾಗಿ ಬಳಕೆ ಮಾಡುವುದಾಯ್ತು ಇದನ್ನು ಮಾಡಿದ್ರೆ ಸಂಪನ್ಮೂಲ ಬರಿದಾಗುತ್ತೆ ತೆ ಮುಂದಿನ ಪೀಳಿಗೆಗೆ ಯಾವುದು ಕೂಡ ಸಂಪನ್ಮೂಲ ಸಿಗುವುದೇ ಇಲ್ಲ ಈಗ ಆಗ್ಬಿಟ್ಟು ನಾವ್ ಏನ್ ಮಾಡಬೇಕ ಈ ಇತಿ ಮಿತಿಯಲ್ಲಿ ಯಾವುದೇ ಸಂಪನ್ಮೂಲ ಇತ್ತೀಮಿತಿಯಲ್ಲಿ ಬಳಕೆ ಕೆ ಮಾಡಿದಾಗ ಮಾತ್ರ ಮುಂದಿನ ಪೀಳಿಗೆಗೆ ಹಲವಾರು ಅನುಕೂಲಗಳಾಗ ಆಗ್ತವು ಅಂದಾಗ ಮಾತ್ರ ನಮ್ಮ ಒಂದು ಸಮಾಜ ಕೂಡ ಸುಧಾರಣೆ ಆಗ್ತದೆ ನಾ್ ಏನಾದರೂ ಮುಂದಿನ ಪೀಳಿಗೆ ಉಳಿಸ್ಬೇಕು ಉದಾಹರಣೆಗೆ ನಾವು ಇದೇ ರೀತಿ ಕಾಡನ್ನ ನಾಶ ಮಾಡ್ತಾ ಹೋಗಿದಂಗೆಲ್ಲ ಮುಂದೆ ಪ್ರಾಣಿ ಪಕ್ಷಿಗಳು ಅವುಕ್ ವಾಸ ಮಾಡುವುದಕ್ಕೆ ಸ್ಥಳನೆೇ ಇದ್ದಿರುವುದಿಲ್ಲ ನಾವು ಮುಂದೆ ಮಕ್ಕಳಿಗೆ ಚಿ ಚಿತ್ರ ಪಟದ ಬುಕ್ ಅಂತ ತೋರಿಸ್ಬೇಕಾಗುತ್ತೆ ಈ ರೀತಿ ಹುಲಿ ಇತ್ತು ಈ ರೀತಿ ಜಿಂಕೆ ಇತ್ತು ಅಂತ ಹೇಳ್ಬಿಟ್ಟು ಯಾಕಂದ್ರೆ ನ್ಯಾಚುರಲ್ ಆಗಿ ಆ ಮಕ್ಕಳು ನೋಡೋದೇ ಬೇರೆ ಬಟ್ ಪ್ಲಾಸ್ಟಿಕ್ ನಾವು ಬುಕ್ಸ್ ಅಲ್ಲಿ ತೋರಿಸೊಳ್ಳೋದೇ ಬೇರೆ
ಇವಾಗ ಆಲ್ರಡಿ ಅರ್ಧ ಸಂಪ ಪ್ಪತ್ತು ಸಂಪನ್ಮೂಲಕ ನಸಿಸಿ ಹೋಗಿದರಿ ಪ್ರಾಣಿ ಸಂಕಲ್ಪ ಸಂಕ ಪ್ರಾಣಿ ಸಂಪನ್ಮೂಲ ಅಂತ ಆಲ್ಮೋಸ್ಟ್ ಫಾರ್ಟಿ ಪರ್ಸೆಂಟ್ ಆದ್ರೂ ನಚಿಸಿ ಹೋಗ್ಬಿಟ್ಟದ್ರರಿ ನಾವೇ ಎಷ್ಟೊ ತಲೆ ಮಾರನೇ ಪ್ರಾಣಿ ಮತ್ತೆ ಸ ನ್ನ ನೋಡ್ತಾ ಇ್ರ ಕಾಣಸಕ್ತಲ್ರ ನಮ್ಗೆ ಇನ್ನು ಕೂಡ ರೆಡ್ ಡಾಟಾ ಬುಕ್ ಅನ್ನದೊಂದು ಬರುತ್ತ ರ ಇಂಡಿಯಾ ಇಂಟರ್ನ್ಯಾಷನಲ್ ಲೆವಲ್ಲ್ಲಿ ಬಿಡುಗಡೆ ಮಾಡ ಮತ್ರಿ ಅದ್ರಲ್ಲಿ ಎಷ್ಟೋ ನಮ್ಮ ಒಂದು ಕರ್ನಾಟಕದಲ್ಲಿ ರೀ ಎಷ್ಟೊಂದು ಪ್ರಾಣಿ ಪಕ್ಷಿಗಳು ಅಳಿವಿನೆಂಚಿನಲ್ಲಿ ಅದಾವ್ರೀ ಅವನ್ನೆಲ್ಲಾ ರಕ್ಷಣೆ ಮಾಡೋದಕೋಸ್ಕರ ಸರ ಕಾರ ಹಲವಾರು ಕೈ ಕ್ರಮ ಕೈಗಳ್ತ್ರ ಬಸ್ಟ್ ಆದ್ರೂ ಕೂಡ ಅಷ್ಟೊಂದ್ ಡೆವಲಪ್ ಆಗ್ತಿಲ್ರಿ
ಒಂದು ವಿಷಯ ಅಯ್ಯಣ ಏನಾಗ್ತದೆ ಅಂದ್ರೆ ಸರ್ಕಾರನೇ ಎಲ್ಲಾ ಕೆಲಸ ಮಾಡ್ಬೇಕಂತಿಲ್ಲ ಸರ್ಕಾರ ಸರ್ಕಾರ ಅಂತಂದ್ರೆ ನಾವೇ ನಾವೇ ಸರ್ಕಾರ ಯಾಕಂದ್ರೆ ನಾವು ನಮ್ಮ ಮನೆಯಲ್ಲಿ ಇದ್ದಿರ್ತಕ್ಕಂತಥ ಪರಿಸರವನ್ನ ಸ್ವಚ್ಛವಾಗಿಟ್ಟು ಗಿಡ ಗಿಡ ಮರಗಳನ್ನ ಬೆಳೆಸ ಪನ್ಯದ ಉದಾಹರಣೆಗೆ ನೋಡಿ ಅಮೆರಿಕದಲ್ಲಿ ಇದ್ದಿರ್ತಕ್ಕಂಥ ಅಮೆಜಾನ್ ಕಾಡೋದು ಇಡೀ ವಿಶ್ವಕ್ಕೆ ಅರ್ಧದಷ್ಟು ಗಾಳಿ ಕೊಡ್ತಕ್ಕಂತ ಒಂದು ಕಾರ್ಡ್ ಅದು ಆ ಕಾಡಿಗೆ ಒಂದು ಟೆನ್ ಪರ್ಸೆಂಟೇಜ್ ಬೆಂಕಿಗೆ ಆಹುತಿಯಾಗಿ ಹಲವಾರು ಪ್ರಾಣಿ ಪಕ್ಷಿಗಳು ಸತ್ತು ಅದಕ್ಕೆ ಮುಂದಾಲೋಚನೆ ಏನಿರಬೇಕಿದೆ ಆ ರೀತಿ ಅವಘಡ ಸಂಭವಿಸದಾಗೆ ಏನ್ ಮಾಡ್ಬೇಕು ಅಲ್ಲಿಯ ಜನರು ಮತ್ತು ಸರ್ಕಾರ ಏನ್ ಮಾಡ್ಬೇಕು ಜವಾಬ್ದಾರುತವಾಗಿ ಕೆಲಸ ಮಾಡ್ಬೇಕು ಅದೇ ರೀತಿ ಏನಾದರೂ ಪ್ರಪಂಚದಲ್ಲಿ ಕಾಡುಗಳು ನಶಿಸಿ ಹೋಗಿದ್ರೆ ಒಂದು ಕಡೆ ನಮ್ಗೆ ಏನಾಗುತ್ತೆ ಗಾಳಿ ಸಿಗುವ ಶುದ್ಧವಾದ ಗಾಳಿ ಸಿಗುವುದಿಲ್ಲ ಎರಡನೇದು ಪ್ರಾಣಿ ಪಕ್ಷಿಗಳು ಸಿಗುವುದು ಇ ಯಾಕಂದ್ರೆ ಭೂಮಿಯ ಮೇಲೆ ಪರಿಸರ ನಾಶವಾಯಿತು ಅಂದ್ರೆ ಭೂಮಿಯಲ್ಲಿ ತೇವಾಂಶದ ಪ್ರಮಾಣ ಕಡಿಮೆ ಆಯ್ತು ಅಂದ್ರೆ ನಮಗೆ ನೀರು ಸಿಗುವುದಿಲ್ಲ ಹಿಂಗಾಗಿದಾಗ ಮುಂದೊಂದು ದಿನ ಮನುಷ್ಯ ಸತ್ತು ಹೋಗುವ ಪರಿಸ್ಥಿತಿಗಳು ಸಮಾಜದಲ್ಲಿ ಏರ್ಪಡ್
ಅದು ಒಂದಕ್ಕೊಂದು ಚೈನ್ ರಿಯಾಕ್ಷನ್ ಆದ್ರೆ ಎಲ್ಲ ನಾವು ಮಳೆ ಮಳೆ ಕಡಿಮೆ ಆಗತ್ರಿ ಮಳೆ ಇರ್ಲಿ ಅಂದ್ರೆ ಇದು ಸಸ್ಯ ಸಂಪನ್ಮೂಲ ಇರಲ್ ಸಸ್ಯ ಸಸ್ಯ ಮೇಲೆ ಡಿಪೆಂಡ್ ಆಗಿದ್ರೆ ಪ್ರಾಣಿಗಳು ಇ ಈ ಪ್ರಾಣಿ ಪ್ರಾಣಿ ಏನ್ ಮಾಡ ಬಯೋಡೈವರ್ಸಿಟ ನ ವಿಸ್ತರಣೆ ಮಾಡ್ತಾ ಇದ್ರರಿ ಈಗ ಅದನ್ನೇ ಇರ್ಲ ಅಂದ್ರೆ ಮನುಷ್ಯ ಸಂಕುಲನೆ ನಾಶಿಸವಾಗಿ ಬಿಡೆ
ನಶಿಸಿ ಹೋಗ್ಬೋದು ಇವಾಗ ಅಯ್ಯ ಮಏನಂದ್ರೆ ಅಯ್ಯಣ್ಣ ಒಂದ ವಿಷಯ ನೋಡು ಒಂದು ಸಣ್ಣ ವಿಷಯ ಹೇಳ್ತೇನಿ ನಾವು ಅವರಿದ್ದಾಗ ಅವಾಗ ಏನಿತ್ತು ಮನೆಯಲ್ಲಿ ನಮ್ಮ ಮನೆಯಲ್ಲಿ ದನ ಕರುಗಳು ಎತ್ತು ಎಮ್ಮೆ ಊಟ ಒಳ್ಳೆ ಯೋಗ್ಯವಾಗಿರುತ್ತೆ ಇತಕ್ಕಂಂತ ಆಹಾರ ಪದಾರ್ಥಗಳು
ಏನ್ ನಮ್ಮ್ ಮನೇಲಿ ಅತ್ ಸರ್ ಬೇಜಾನ್ ಜಗ್ಗೇರಿ ಜಾಸ್ತಿದವರ್ ದನಗಳು ದನ ಕರು ಆಡು ಎಮ್ಮೆ ಕುರಿ ಬಟ್ ಇವಾಗ ಒಂದು ನೂರ ಜಾಗ ಒಂದು ನಮ್ಮ ಮನೇಲೆೇ ಒಂದು ಐವತ್ತ ಅರವತ್ತು ಎಮ್ಮಿಗಳು ಇದ್ದಲ್ ಇವತ್ತು ಒಂದು ಒಂದೇ ಮಂದಿ ಇರ್ ಅಂದ್ರೆ ಇನ್ನು ಮುಂದೆ ನಮ್ಮಕ್ಕಿಂತ ನಮ್ಮ ಮಕ್ಕಳು ಮೊ ಮಕ್ಳು ಅದನ್ನು ಕೂಡ ಮಾಡ್ಲಾರದಂಗ ಆಗಬಿಡ್ತೈತಿರಿ
ಇದಕ್ಕೆ ಏನ್ ಕಾರಣಪ್ಪಾ ಅಂದ್ರೆ ನಾವ್ ತಂತ್ ತಂತ್ರಜ್ಞಾನದ ಮೇಲೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಡಿಪೆಂಡ್ ಆಗಿದೆ ಉದಾಹರಣೆಗೆ ನೋಡಿ ಮೊದಲ ಏನಿತ್ತು ಈಗ ಒಂದು ಮನೆಯಲ್ಲಿ ಎರಡು ಎತ್ತುಗಳು ಎಮ್ಮೆಗಳು ಆಕುಗಳು ಕಟ್ಟಿಕೊಂಡು ಏನ್ ಮಾಡ್ತಿದ್ರು ಹೊಲ ಮನ ಉಳುಮೆ ಮಾಡುವ ಪದ್ಧತಿ ಇತ್ತು ಇವಾಗ ಏನಾಗ್ತದೆ ಅಂದ್ರೆ ಟ್ರ್ಯಾಕ್ಟರ್ ಗಳನ್ನ ಬಳಕೆ ಮಾಡಿ
ಅಂದ್ರ ತಂತ್ರಜ್ಞಾನ ಒಳ್ಳೇದೇ ಗುರುಗಳ ಪ್ರಾಣಿ ಹಿಂಸೆಗ ಕೊಡೋದು ತಪ್ಪತ್ರಿ ಪ್ರಾಣಿಗಳ ಮೇಲೆ ಅವಲಂಬನೆಯ ಜಾಸ್ತಿ ಜಾತಿ ಇತ್ರಿ ಆಟೈಮ್ ಇಗ ಕಡಿಮೆ ಆಗೈತ್ರಿ ಅಲ್ಲ ಅದನ್ನನು ಕೂಡ ತಂತ್ರಜ್ಞಾನ ಒಳ್ಳೇದೆ ರೀ
ಇಲ್ಲ ತಂತ್ರಜ್ಞಾನ ಸರಿ ಒಳ್ಳೇದು ಬಟ್ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವ ಏನ್ ಮಾಡ್ತಾ ಇದಿದ್ದೀವಿ ಪ್ರಾಣಿಗಳನ್ನ ತೆಗೆದು ಅವಕ ಬೇಕಾಗಿರ್ತಕ್ಕಂತ ಆಹಾರ ಜೋಳ ಮತ್ತೆ ಸಪ್ಪೆ ಅ ಅವ ಮೇವು ಏನ್ ಬೇಕು ಆ ಮೇವನ್ನ ನಾವು ಇವಾಗ ಜೋಳ ಬೆಳೀತನೆಲ್ಲ ಜೋಳ ಬೆಳಿತಲ್ಲ ಅಂದ್ರೆ ಆ ದನಗಳಿಗೆ ಮೇವು ಸಿಗ್ತಲ್ಲ ಯಾಕಂದ್ರೆ ವಾಣಿಜ್ಯ ಬೆಳೆಗಳನ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವ ಏನ್ ಮಾಡ್ತಾ ಇದೀವಿ ಬೆ ಯಾಕಂದ್ರೆ ದುಡ್ಡಿನ ಒಂದು ಅವಶ್ಯಕತೆಯಿಂದ ವಾಣಿಜ್ಯ ಬೆಳೆಗಳನ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದಾಗ ಆ ಒಂದು ದನ ಕರುಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಮೇವು ಸಿಕ್ತಲ್ಲ ಹಸಿ ಮೇವು ಸಿಕ್ತಲ್ಲ ಒಣ ಮೇವು ಕೂಡ ಸಿಗ್ತಲ್ಲ ಇದರಿಂದ ಆ ಪ್ರಾಣಿಗಳುಏ ಏನಾಗ್ತಾವ ಅಂತಂದ್ರೆ ಸತ್ತು ಹೋಗುವ ಸನ್ನಿವೇಶಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತವೆ ಅದಕ್ಕೆ ಇವಾಗ ಹಳ್ಳಿ ಗಾಡಿನಲ್ಲಿ ನೋಡಿ ಮೊದಲೆಲ್ಲ ಏನಾಗ್ತದೆ ಅಂದ್ರೆ ಹಳ್ಳಿಂತ ಸಿಟಿ ಬರ್ತೈತ್ತು ಹಾಲು ಎಲ್ಲ ಇವಾಗ ಸಿಟಿ ನಿಂದ ಹಳ್ಳಿಗ್ ಹೋಗ್ಯಾ ಯಾಕಂದ್ರೆ ಟೋಟಲಿ ಕೆಮಿಕಲ್ ಮೇಲೆ ಡಿಪೆಂಡ್ ಇದೇ ನಾವೆಲ್ಲಾ ಹ ಹ ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ ನಮ್ಮ ದೇಹದ ಮೇಲೆ ಹಂಡ್ರೆಡ್ ಪರ್ಸೆಂಟೇಜ್ ಇಲ್ಲಿ ಸಮಸ್ಯೆ ಉಂಟಾಗುವ ಕಾರಣಗಳು ಬರ್ತವೆ ಯಾಕಂದ್ರೆ ಹಿಂದಿನ ಹಿರಿಯರ್ ನೋಡಿ ಅವ್ರಿಗೆ ಯಾವುದೇ ರೋಗ ರುಜಿನಿಗಳು ಏನು ಇದಲ್ಲ ಅವರಿಗೆ ಬಟ್ ಇಂದಿನ ಆಧುನಿಕ ಯುಗದಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೆ ಹಾರ್ಟ್ ಪ್ರಾಬ್ಲಮ್ ಬರತಕ್ಕಂತ ಸನ್ನಿವೇಶಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸೊ ಕಂಡು ಬರ್ತಾ ಇದೆ ಹೀಗಾಗ್ಬಿಟ್ಟು ನಾವ್ ಏನ್ ಮಾಡ್ಬೇಕಂದ್ರೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡ್ಬೇಕು ಮತ್ತ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಎಣ್ಣೆಯ ಪದಾರ್ಥಗಳನ್ನು ಸೇವನೆ ಮಾಡಬಾರದು
ಇದಕ್ಕೆ ಎಲ್ಲಾ ಕಾರಣ ಗೌರ್ಮೆಂಟ್ ಎಲ್ಲ ಕಮರ್ಷಿಯಲೈಸ್ ಮಾಡಿಬಿಟ್ಟರು ಖಾಸಗಿ ಕಂಪನಿಗಳನ್ನ ಬೆಳೆಸಿ ಬಿಡ್ತೈತ್ರಿ ಅನುಮತಿ ಕೊಟ್ಟ ಬಿಡ್ತೈತ್ರಿ ಅವರು ನಮ್ನ ಮೈಂಡ್ ವಾಶ್ ಮಾಡಿಗೆ ಈಗ ಮಿಶ್ರ ಬೇಸಾಯದಿಂದ ರಾಸಾಯನಿಕ ಗೊಬ್ಬರಕ್ಕೆ ಪ ಪರಿವರ್ತನೆ ಮಾಡ್ಸಬೇಕು ನಮ್ಗೆಲ್ಲಾ ಇವಾಗ ಮಾರ್ಕೆಟ್ ಅಲ್ಲಿ ಯಾವ ವಸ್ತುಗಳಿಗೆ ಬೆಲೆ ಇತ್ತಂದ್ರೆ ನಾವ್ ಇದಕ್ ಅಡ ಆಕ್ತಿರ್ಲಿ ಅಲ್ರಿ ಸರ್ ಇವಾಗ ಜಾಸ್ತಿ ಇದಕ್ಕೆ ಬೇಡಿಕ ಆದ್ರೆ ಹಂಗಾಗಿ ರೈತರು ಕೂಡ ಏನ್ ಮನೆಕ್ ಆಗೋದಲ್ರರಿ ಅವ್ರಗ್ ಯಾವ್ದೋ ಆದಾಯ ಇರ್ತೈತಿ ಅದನ್ನೇ ಬೆಳಿಬೇಕಾಗಗ್ತೈತ್ರಿ
ಅದೇ ಇದು ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಇದು ಸತ್ಯವಾದ ಮಾತು ಇದು ಏನಾಗ್ತಾ ಇದೆ ಅಂತಂದ್ರೆ ಈ ಒಂದು ಎಲ್ ಪಿ ಜಿ ಬಂದೆ ಉದಾರೀಕರಣ ಖಾಸಗೀಕರಣ ಜಾಗತೀಕರಣ ಇದು ಯಾವಾಗ ಸಮಾಜದ ಮೇಲೆ ತನ್ನ ಪ್ರಭಾವವನ್ನು ಬೀರಿತ್ತು ಯಂತ್ರೋಪಕರಣ ಆಯ್ತು ಖಾಸಗಿ ಸರ್ಕಾರದ ಒಡೆತನದಲ್ಲಿದ್ದು ಖಾಸಗಿ ಕಂಪನಿಯವರು ಬಿಟ್ಟು ಕೊಡೋದಾಯ್ತು ಅವಾಗೇನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಏನು ಸಂಪನ್ಮೂಲಗಳು ಕಡಿಮೆ ಆಗ್ತಾ ಹೋಗ್ತಾ ಇದೆ ಯಾಕಂದ್ರೆ ಕಾರ್ಖಾನೆಗಳಿಗೆ ಬೇಕಾಗಿರತಕ್ಕಂತಥ ಕಚ್ಚಾ ವಸ್ತುಗಳನ್ನ ನಾವು ಎಲ್ಲಿಂದ ತೆಗಿಬೇಕು ಭೂಮಿಂತನೇ ತೆಗಿಬೇಕಾಗತ್ತು ಹೌದಾ ಆ ಒಂದು ಕಚ್ಚಾ ವಸ್ತುಗಳನ್ನ ಭೂಮಿ ಅಗಿತಾ ಹೋದಂಗೆಲ್ಲ ಏನಾಗುತ್ತೆ ಒಂದಾನೊಂದು ದಿನ ಸಂಪನ್ಮೂಲ ನಶಿಸಿ ಹೋಗುತ್ತೆ ಅದಕ್ಕೆ ನಾವು ಯಾವವುದೇ ಒಂದು ವಸ್ತುಗಳನ್ನ ಪ್ರೊಡಕ್ಟ್ ಮಾಡ್ಬೇಕಾಗಿದ್ರೆ ಇತಿಮಿತಿಯಲ್ಲಿ ಸಂಪನ್ಮೂಲಗಳನ್ನ ಬಳಕೆ ಮಾಡಿಕೊಂಡಿದ ಕೊಂಡಾಗ ಮಾತ್ರ ನಾವೇಏನಾದ್ರೂ ಸಮಾಜಕ್ಕೆ ಕೊಟ್ಟು ಹೋಗಲು ಸಾಧ್ಯವಾಗ್ತದೆ ಹೌದಿಲ್ಲಪ್ಪಾ ಹ ಹಾ ಹಾ
ಸರ್ ಮತ್ತ ಹೆಂಗ್ರೀ ಈಗ
ಗಳಲ್ಲಿ ನಾವ ಏನ್ ಮಾಡ್ಬೇಕಾಗಿರುತ್ತೆ ಏನು ಈ ರೀತಿ ಹಲವಾರು ಸಮಸ್ಯೆಗಳನ್ನ ನಾವು ಮುಂದಿನ ಪೀಳಿಗೆ ಮಾದರಿ ಆಗ್ಬಿಟ್ಟು ಸಮಾಜಕ್ಕೆ ಏನಾದ್ರು ಸೊ ಕೊಡುಗೆ ನೀಡುವಂತ ಕೆಲಸ ಕಾರ್ಯಗಳಗಳನ್ನು ಮಾಡ್ಬೇಕ ಆಮೇಲೆ ನೋಡಿ ಈಗ ಐ ಐತಿಹಾಸಿಕ ಸ್ಥಳಗಳದವು ಅವು ಕೂಡ ನಶಿಸಿ ಹೋಗ್ತಾ ಇದೆ ಯಾಕಂದ್ರೆ ನಮ್ಮ ಪೂರ್ವೀಜರು ದೇವಾಲಯ ಮಸೂದಿ ಹಲವಾರು ಏನು ಐತಿಹಾಸಿಕ ಏನು ಶಿಲಾ ಸ್ಮಾರ್ಗಗಳನ್ನ ಅವರು ರಚನೆ ಮಾಡಿದ್ರ ಆದ ಉಳಿಸಕೊಂಡು ಹೋಗೋದಕ್ಕೆ ನಮಗೆ ಆಗ್ತಾ ಇಲ್ಲ ಅದಕ್ಕೆ ಮೂಲ ಕಾರಣ ಈ ಕೈಗಾರೀಕರಣ ಹಂಗಲ್ಲದ್ರ ಡೈಆಕ್ಸೈಡ್ ಸ್ ಪ್ರಭಾವ ಅದ ಏನಾಗ್ತಾ ಇದೆ ಅಂತಂದ್ರೆ ಈ ರೀತಿಯ ಸಮಸ್ಯೆಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಉಂಟಾಗ್ತಾ ಇದೆ ಹ್ಮ್ ಅಯ್ಯಣ್ಣ ನಾವ್ ಒಂದ್ ಹತ್ ನಿಮಿಷ ಬಿಟ್ಟು ನಿನ್ ಆಮೇಲೆ ಕಾಲ್ ಮಾಡಲಕ್ಕ ಕೆಲಸ ಇದೆ ಸೊ ಮಾಡ್ತನೆ ಆಮೇಲ್ಲಿ ಓಕೆೆ